ಅಲ್ಲ.
ಆರಾಮ್ರೀ.
ಹಾ ಆರಾಮದ ನೋಡ್ರಿ ನೀವು.
ಆರಾಮಾಗಿ ಊಟ.
ಊಟ ಆಯ್ತ್ ನೋಡ್ರಿ ನಿಮ್ದ.
ಹ.
ನಿಮದ್ರವು.
ಊಟ ಆಯ ಊಟ ಆಯ್ತ ಏನ್ ಮಾಡಿದ್ರಿ.
ಎಲ್ರರಿ ಈ ಕ್ಲಾಸ್ ಬಂದಿ ನೋಡ್ರಿ ನೀವ್ ಹೇಳಿದ್ದೀರಿ.
ಹೌದೇ ರೀ ಕ್ಲಾಸ್ ಮುಗಿಸಸ್ಕೊಂಡ ಹಸ್ಟ್ಲ್ಗ್ಂಟವ್ ನೋಡಿರಿ.
ಹೌದನ್ರಿ ಹೆಂಗೈತ್ರಿ ನಿಮ್ ಕಡೆ ವಾತಾವರಣ ಮಳೆ ಬೆಳೆ.
ಬಿಸ್ಲೇ ಐತ್ರಿ ಮಳಿ ಬರ ಹೋಗತಾ ಅ.
ಹೌದೇನ್ರಿ ನಮ್ ಕಡೆೇನ ಬರವಲ್ ನೋಡ್ರಿ .
ಇಸವಲ್ ಬಾಳ ಇದೆ. ಹ್ಮ್ ಬಿಸರು ಜಗ್ಗೆ ತಿರ್ಲಿ ಅದ ಎಲ್ ನೀನು ಅಂತಾರಲ್ರಿ. ಚಂದ ಮಾರುತ ಎಲ್ಲಿ ನಾನ ಮಳೆ ಬರ್ಲಡ್ದಂಗ ಆಗೇ. ರಿ ಬರ ಬರ ಚಾನ್ಸ್ ಐತನ್ತ್ರಿ.
ಹೌದನ್ರಿ ಹೌದ್ರಿ ನಮ್ ಕಡೆನ ಈಗ ವೈಜ್ಞಾನಿಕ. ಪ್ರಕಾರ ನೀರ್ಲ್ಯಂಡ್ ಇಂತೋಲಾ ಬಿಟ್ರ ಬರಗಾಲ ಅಂತ ಅಂತಾರೀ
ನಾನ್ ವಾಟ್ಸ್ಆಪ್ ನಲ್ಲಿ ಹೋದೇನ್ರಿ ಶಾಮಾವಾಜ ಸರ್ ಹಾಕಿದ್ರಲ್ರರಿ.
ಹ್ಮನ್ ರೀ ಹೌದ್ರಿ ನನ್ಗ ಮೊನ್ನೆ ಒಬ್ರು ಇವರ. ಶಾಣ್ಗೋಪಾಲ್ ರೆಡಿ ಸ ಹೇಳಿದ್ರಿ ಹಿಂಗ ಚೆ ನೋಡ.
ಹೌದಂದ್ರ ಹ್ಮ. ಕಾಲೇಜ್ ಮುಗತ್ರಿ.
ವಿ ಈಗ ಅಷ್ಟ ಇದಕೊಂಡೆ ಹೊಂಟೀವಿ ಸ್ವಪ ಶಾಪುರ್ದ ಕೆಲ್ಸ ಐತ್ರಿ ಅಲ್ಲಿ ಹೊಂಟಿವವಿ ನೋಡ್ರಿ.
ಹ್ಮ್ ನಾವವುದ ಹಾಸ್ಟೆಲ್ ಹೊಂಟೀವಿ ನಾಮ್.
ಹೌದನ್ರಿ ಎಕ್ಸಾಮ್ರೀ ನಿಮ್.
ಎಕ್ಸಾಮ್ ಇದ ಲೇಟ್ರಿ ಅದ ಜೂಲೈನಾಗ ಇರ್ಬ್ರೀ.
ಜುಲೈ ಆ ನಮ್ಮ. ಆ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಅದಾವ ರೀ.
ಹೌದಾ ನೀ ಎಷ್ಟನೆ ಇಯರ್.
ನಮ್ಮ ಫೋರ್ತ ಇಯರ್.
ಓಡ್ತಾರ ಕ ಕದಷ್ಟ ಹ್ಮ ಪ್ರಥಮ ವರ್ಷಷ ತಿನ್ನೋಡು ಪ್ರಥಮ ವರ್ಷ ಡಿಗ್ರಿ ಪ್ರಥಮ ದರ್ಜೆ
ಪ್ರಥಮ ವರ್ಷನ್ರಿ ನಿಮ್ದ
ಹಾ
ಹೌದನ್ ಮತ್ತೇನ್ೀ ನಿಮ್ ಕಡೆ ಎಲ್ಲಾ ಹೆಂಗೈತ್ರಿ ಆಐದ ನಿಮ ಕಾಲೇಜ್ ಎಲ್ಲಾ ಚಲೋ ಐತನ್ರಿ
ಕಾಲೇಜ್ ಮಸ್ತ್ ಆಯ್ತ್ ನೋಡ್ರಿ
ಹೌದೇನ್ರಿ ನಿಮ್ಮ ಫೆರ್ವಾಲ್ ಏನ ಮ್ಣ ಇತ್ತಂತಲ್ರಿ
ಸೇರ್ದ ಇರ್ೈತತ್ ್ರೆಶರ್ೈತೆತಮ್ದು ನ ಇನ್ನು ಬ ಅಷ್ಟ ಪ್ರಥಮ ವರ್ಷ ನಿ ಪ್ರಸಾದ ಮಾಡ್ಯಾರರಿ ಹಾ ಹ ಹೆಂಗಪ್ಪ ಮನುಷ್ಯನೇನು
ಹೌದ ಮತ್ತೆ ನಮಗ ಫೇರ್ವೆಲ್ ಐತೆ ಇದು ಮಾಡ್ಬೇಕ್ರೀ ಈಗ ಎಲ್ಲ ಸ್ವಲ್ ಕಲ್ಚರಲ್ ಆಕ್ಟಿವಿಟೀಸ್ ಅ ಸ್ಲ್ ಪಾರ್ಟಿಸಿಪೇಟ್ ಮಾಡ್ಬೇಕ್ರೀ ಅದ್ರಾಗ ಆದದ್ರ ನಮ್ಗೆ ಆಂಕ್ರಿಂಗ್ ಅವ್ಯ ಜವಾಬ್ದಾರಿ ಕೊಟ್ಟಾರರಿ ಮತ್ತೆ ಎಲ್ಲಾ ಪ್ರೆಸಿಡೆಂಟ್ ಆಗ್ಯಿವಲ್ರಿ ಅದಕ್ಕೆಲ್ಲ ಕರೆಕ್ಟ್ ಇ ಮಾಡ್ಬಿಟ್ಟ ನಾ
ಹ್ಮ್ ಬಸ ಎಂಟಂತ ಹ್ಮ್ರ್
ನೀ ನಿಮ್ಮ ನಾವನ್ರಿ ನಾವು ಕಲ್ಲಂಗಡಿರಿ ಕಲ್ಲಂಗಡಿ ಅಜ್ವಾನ ಕಲ್ಲಂಗಡಿ ನಮ್ದ ಆ ರ ಇದ ರೀ ಶಿವಮೊಗ್ಗ ರೀ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ
ಹಾ ಎರಡ್ ಅದಾವ್ರಿ ಇರುವಕ್ಕಿ ಯಾವ ಯಾರ್ಡ್ ಕಾಲೇಜ್ ಅದಾವ್ರಿ ಶಿವಮೊಗ್ಗಾಗ ಯಾವ್ದ್ ನಿಮ್ದು
ಅದ ನಮ್ದು ಇರುವಕಿ ಕ್ಯಾಂಪಸ್ೀ ಕೆಳದಿ ಶಿವಪ್ಪನಾಯಕ ಇ ಇನ್ಸ್ಟಿಟ್ಯೂಷನ್ ಇದು ಕಾಲೇಜ್ ಆ್ಯಂಡ್ ಇನ್ಸ್ಟಿಟ್ಯೂಷನ್
ಕಳದಿ ಶಿವ ಹೂಞನ್ ರೀ ಕಳದಿ ಶಿವಪನ್ಾಯಕ ಅಂತ ಹೊಸ್ತಾಯ ಮಾಡ್ಯಾರ್ ನೋಡ್ರಿ ಮೊನ್ನೆ ಅದ್ರೀ ನಮ ಹನ್ೀ ಮತ್ತೇ ನ್ೀ ನಿಮ್ ಕಡೆ ಕಲ್ಲಂಗಡಿ ಅಜ್ವನರಿ ಮತ್ತೆ ಇದು ಅಡಿಕೆ ತೇಗು ತೆಂಗು ಹನ್ೀ ಮತ್ತೆ ತೆಂಗು ರೀ ತೆಂಗು ಹ ಮತ್ತೆ ಮತ್ತೆ ಆಹ ಬಾಳೆ ಬಾಳೆ ಇದು ಬೆಳತಿರು ಬ ಬಾಳೆಕಾಯಿ
ಬಾಳೆಕಾಯಿ ಬರೀ ಹಣ್ಣು ಯಾವ ಗೊತ್ತೀರಲ್ಲ ಬರೀ ಹಣ್ಣು ಹೇಳ್ತೀರನ್ರಿ ನೀವು
ವ್ರಿ ಹನ್ರಿ ಕಬ್ಬ ಕಬ್ಬು ಬೆಳತಿೀವ್ರಿ ಓ ಅವರು ಅಷ್ಟೇ ಏನಿಲ್ರಿ ಬಾಳ ಅಂದ್ರ ಇವರ ಹಣ್ಣುಗಳು ಮತ್ತೆ ಹೂವು ಬಳಿತೆ ಸುಗಂಧಿ ಹೂವು ಮಲ್ಲಿಗೆ ಹೂವು ಗುಲಾಬಿ ಹ ಈಥರ
ನಾವು ಸೂರ್ಯಪಾನ
ಯಾವ
ೋಳ ಮತ್ತೆ ಭತ್ತ ಯಾವ ತೊಗರಿ ಏನು ನೋಡ ಕಾಲೇಜ ನೋಡ ಇದು ಮಾವಿನ ಹಣ್ಣಿನ ತೋಟ ಐತ್ರಿ ಪೈರ್ಲ್ಂಡ್ ತೋಟ ಐತಿ. ತೆಂಗಿನ ತೋಟ ಐತೆ.
ಹೌದನ್ರಿ ಹುನ್ರೀ ಆದದ್ರಾಗ ಎಲ್ಲಾ ಸುತ್ತಾಡಿ ಬರ್ಬೇಕು
ಎಲ್ಲಾ ಅಡ್ಡಾಡ್ತೇವ್ರೀ ನಾವ್ ಅಂತ
ಸುತ್ತ ಎಲ್ಲಾ ನೀವು ಪಾರ್ಟಿಸಿಪೇಟ್ನ್ ಮಾಡ್ಬೇಕ್ರಿ ಎಲ್ಲಾ ಎಲ್ಲಾ ಫೀಲ್ಡ್ ಆಕ್ಟಿವಿಟೀಸ್ನಾಗ ನೀವು ಇದು ಮಾಡ್ಬೇಕ್ರಿ
ಅದೇ ಮತ್ತೆ ಮಾ ಒಂಟಿ ನಾನ ಕೂಡ
ಹೌದನ್ರಿ
ಹ್ಮ
ಮತ್ತೇನ ಚಪ್ಪ ಏನ್ ಹೇಳಬಕ್ ನೋಡ್ರ ಚಾ ಕುಡದ್ರಿ ಬಿಸಲತ್ನ ಚಾ ಕುಡಿದ್ರಿ ಬಿಸ್ತತ್ನ ಚಾ ಕುಡತೀರಿ ನಾ ಇಲ್ರರಿ ಇಷ್ಟತ್ತ ನಾ ಚಾ ಕುಡಲ್ರಿ
ಹೌದನ್ರಿ ನಾವ್ ಕುಡ್ದೀವ್ ನೋಡ್ರಿ ಚಾ ಮತ್ತೆ ಹಂಗ ಇ ನಿಮ್ ಎಲ್ಲಾ ಕಾಲೇಜಿನ ಎಲ್ಲಾ ಸಬ್ಜೆಕ್ಟ್ ವಿಷಯ ಗಳು ಯಾವ ಯಾವದಾವ್ರೀ
ಹಾ ರೀ ವಿಷಯಗಳ್ರಿ ಅವ ತಾಂಡ ಏನ್ ಮಾಡ್ತಿರ್ ಬಸಾಲ ಶಾಸ್ತ್ರ ಶ ತೋಟ ಕಿಕೆ ಅರಣ್ಯಾ
ಅರಣ್ಯ ನಮ್ಮೂ ನಮ್ಮೂ ಅದಾವ್ರೀ ತೋಟಗಾರಿಕೆ ಅರಣ್ಯಾ ಮತ್ತೆ ಅವು ಮು ಇದು ಬಿತ್ತುವ ಎಲ್ಲಾ ಅಂಶಗಳು ಎಲ್ಲಾ ಅದ್ರೀ
ಎಲ್ಲರಿಗೂ ಸೇಮ್ ಅಗ್ರಿಕಲ್ಚರ್ ಅನ್ರಿ ಎಲ್ಲಾ ನಿಮ್ ಯಾವದರೀ ಫಿಫ್ತ್ ಡನ್ ಕಮ್ಮಿಟಿ ಅಲ್ರರಿ ನಿಮ್ದು
ಹೂನ ರೀ
ನಮ್ದು ಸಿಕ್ಸ್ತ್ ಡೀನ್ ಕಮಿಟಿ ನೋ ನಮ ಸಿಕ್ಸ್ತ್ ಡೀನ್ ಕಮಿಟಿ
ಈ ಎಕ್ಸಾಮ್ ಅಂದ್ರೂ ನಮ್ಗ ಟಫ್ ಬರ್ತವ್ರೀ
ಹಾ ರೀ ನಮ್ಗ ನಮ್ಗೂ ಟಾಸ್ಕ್ ಬರ್ತಾವ್ರೀ ನಿಮ್ಕ ಕಷ್ಟ ಇರ್ತ ನಮು
ನಮೂ ಬಾಳ ಕಷ್ಟ ಇರ್ತವ್ರಿ ಈಗ ಎಏನ್ ನಮ್ಗೆ ಎಲ್ಲಾ ಪರಿಸರ ಮಾಲಿನ್ಯ ಬಾಳ ಆಗಿ ಕುಂತತ್ ಬಿಟೈತ್ರಿ ಇಲ್ಲ
ಅಲ್ಲಿ ತಣ್ಣಗನ ಇರ್ತತ್ರಿ ಇಲ್ಲಿ ಎಂತ ಬಿಸಿಲ ಐತ ಇವತ್ತ ಅಲ್ಲಿ ಹ್ಮ ಬ ನೀವ್ ಈ ಕಡೆ ಬಂದ್ಬಿಟ್ರಿ ಬದುಕಲ್ ನೀವು ಇಲ್ಲಿ ಗಂಗಾವ ಈಕಡೆ ಈ ಕಡೆಲ್ಲ
ಕಖರೆ ಹೋಗಡ್ರಿ ಅಂದ್ರೂ ಇಲ್ಲೇ ನಮ್ಮೂಊರ ತಾವರಗೆರ ಅಲ್ರರಿ ನಮ್ದ ಸ್ವಂತ ಊರ ಹೌದು ಅಲ್ಲಿಯ ಬಾಳ ಎಲ್ಲಾ ಪರಿಸರ ಮಾಲನ್ಯ ಅವು ಇವು ನುಗ್ಗ ಹಾಕ ಕುತ್ವ್ರಿ ಅದಕ ಅವನ್ ಎಲ್ಲಾ ತಡೆಗಟ್ಟಬೇಕಾರ ಹಾ ಕುದುರೆ ಮುಖ ಹೋಗಿವರಿ ಅದು ಎಲ್ಲ ಬಾಳ ಚೆನ್ನಾಗಿದೆ ನೋಡ್ರಿ ಅಲ್ಲಿ
ಹ್ಮ್ ಭಾರಿ ಬೆಟ್ಟ ಭಾ ಇತ್ ನೋಡ್ರಿ ಕುದುರೆ ಮುಖಾ
ಹೂನ್ ರರಿ ಕುದುರೆ ಮುಖಾ ಹೂ ನ್ರಿ ಹ ಮುಳ್ಳಯ್ಯನಗಿರಿ ಕೆಮ್ಮನಗುಂಡಿ ಉಡುಪಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ. ನಂಜನಗೂಡುವ ಹ್ನ್ ರೀ ಉಡುಪಿ ಕೃಷ್ಣ ದೇವಸ್ಥಾನ್ ರೀ ಅದ ಫುಲ್ ಅದು ಪಾರಂಪರೆ ಕನಕದಾಾಸ ಅವರು ಬಂದು ಅಲ್ಲಿ ರ ಉಡುಪಿ ಕೃಷ್ಣನನ್ನ ದರ್ಶನ ಪಡೆದು ಹೋಗ್ಯಾರಿ ಅವರ
ಕನಕನ ಕ್ಕಿಂಡಿ
ಕನಕನಕಿಂಡದು. ಕ್ಕೆ ಕನಕದಾಸ್ ಅವ್ರು ಇಲ್ ಬಂದಾಗ ಬ್ರಾಹ್ಮಣಸ್ ಇರ್ತಾರಲ್ರರಿ ಅವ್ರು ಒಟ್ ಒಳಗನ ಬಿಡ್ಲಿಲ್ರಿ ಅವ್ರನ್ನ. ಅದ್ರ ತಲೆಗೆ ಅವರು ಆ ಒಳ್ಳೆ ಅದಕ್ಕೆ ಕನ ಕೃಷ್ಣನ ಒಳ್ಳೆ ಮಖ ಮಾಡಿ ಕನಕದಾಸ ದರ್ಶನ ಕೊಟ್ರಿ. ಅದ್ರ ಸಲಗಿ ರಿ ಕಣಕನ ಕಿಂಡಿ ಅಂತ ಹೆಸರು ಬಂದಿದ್ದದು. ಹೌದನ್ರಿ
ಹ್ಮ್ ಹ್ಮ್ ನನ್ಗೆ ಹೇಳ್ತಿಲ್ರಿ ಮತ್ತೆ ನೀವು ನಾನು ಓದಿ ಬಂದಿ ಬಂದಿನಿ ಎಲ್ಲಾ ಮತ್ ನನ್ಗೆ ಉಲ್ಲಾ ಹೆಂಡ್ದ್ರೆ ಹೆಂಗ್ ಎಲ್ರಿ
ಹೌದೇನ್ರಿ ನಿಮ್ಮ ಓದಿರನ್ರಿ ಎಲ್ಲಾ.
ಎಲ್ಲಾ ಓದಿ ವ್ ನೋಡ್ರಿ ಸಣ್ ಹುಡ್ರು ಇದಾಗೆಲ್ಲ.
ಹ್ಮ್ ಈ ಕಡೆ ಹಂಪಿ ಗಂಪಿ ಹೋಗಿರಲಿಲ್ಲ ವಿಜಯ್ನಗರ. ಅಂಜನಾದ್ರಿ
ಎಲ್ಲ ವಿಜಯ್ ನಗರ ಸಾಮ್ರಾಜ್ಯ ಎಲ್ಲ ಎಲ್ಲವು ಕಿಷ್ಕಿಂದ. ಕಿಶ್ಕಿಂದ ಎಂಟ್ರಿ ಫೀ ಬಾಳ ಮಾಡಿದಾರೀ ಈಗ. ಅವಾಗ ನಾವು ಈಗ ಸುಮಾರು ಒಂದು ಎರಡು ವರ್ಷಗಳಿಂದ ಹೋಗಿದಿವಿ ರಿ ಅವಾಗ. ಅವಾಗ ಏಳ್ನೂರ ಇಪ್ಪತ್ತನ ಏಟ್ ಐತ್ರಿ ಮುನ್ನೂರು ರೂಪಾಯಿ ಮಾಡಿದಾರ ನೋಡ್ರಿ.
ಹಾ ರೀ ಸರಿ ಇಲ್ರಿ ಅದಷ್ಟ್ ಇವಾಗ ಹೋದ ಸಂಡೂರ್ಗ್ ಹೋಗಬಕ್ ನೋಡ್ರಿ. ಸಂಡೂರಾಗ್ ಬಾಳ ಐತ್ ವಾಟರ್ ಫಾ
ಏನ್ರೀ ಏನ್ರೀ
ಹೋಗಬೇಕ್ರೀ ವಾಟರ್ ಫಾನ್ ಬಾರಿ ಐತೆ
ಹೂನ್ ರೀ ವಾಟರ್ಫಾಲ್ಸ್ ಸಂಡೂರು ಅ ಕಡೆ ಎಲ್ಲಾ.
ಹ್ಮ್ ಅಂದ್ರೆ ಸಂಡೂರ್ನಾಗ ನಿ ಇಟ್ರೆ ಒಂಥರ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗಬೇಕ್ರೀ.
ಹುನ್ರಿ ಚೊಲೋ ನೋಡ್ರಿ ಹಾ ಅದು ಚೆನ್ನಾಗೈತ್ ನೋಡ್ರಿ ಮಾರ್ನಿಂಗ್ ಟ್ರೆಕ್ಕಿಂಗು. ಬೆಂಗ್ಳೂರ್ರಿಗೆ ಮೊನ್ನೆ ಹೋಗಿದ್ವಲ್ರರಿ. ಬಾಳ ಬರಿ ಎಲ್ಲಾ ಮೆಟ್ರೋ ಪಾಲಿಟಿಷನ್ಸ್ ಇದು ಆ ಗೊತ್ತ್ದ್ರಿ ಅದೆಲ್ಲ ಸಿಟಿ.
ಹಾ ರೀ
ಹಂಗಾಗೆ ಎಲ್ಲಾ ಹುನ್ ರಿ
ಹ್ಮ್ ನೀ ಬಾಳ ಆಂಗ್ಲಿ ಇಂಗ್ಲಿಷ್ ಮಾತಾಡ್ತಿರ್ ನೋಡ್ರಿ ಇಂಗ್ಲಿಷ್ ನಾಳೆ ಜಗ್ಗೆತಿ
ಎ ಇಲ್ರಿ ನನ್ಮ್ ನಿಮ್ಮ ಅಷ್ಟೇನ್ ಬರಲ್ - - ಲ್ರಿ ಅಂದ್ರ ಇದ ರಿ ಬೆಂಗ್ಳೂರ್ ಹೋಗಿದ್ವಾಲ್ರಿ ನಾವು ಫಸ್ಟ್ ಟೈಮ್ ಮೊನ್ನೆ ಹೊ ಬಂದೇವ ಲಾಲ್ಬಾಗ್ ವಿಧಾನಸೌಧ ಲಾಲ್ಬಾಗ್ದಾಗ ಏನ್ರೀ ಸ್ವಚ್ಛತೆನ ಇಲ್ರರಿ ಒಟ್ ಓಟ್ ಅಲ್ಲಿ ಏನ್ಇಲ್ರಿ ಬರೀ ಹಂಗ ಬಂದು ಜನ್ರು ಪ್ಲಾಸ್ಟಿಕ್. ಅವು ಎಲ್ಲಾ ಎಲ್ಲಾ ಹಂಗ ಹೋಗ್ದ ಎಲ್ಲಾ ಹಂಗ ಹೋಗ್ ಬಿಡ್ತೀ ಒಳ್ಳೆ ಕ್ಲೀನಿಂಗ್ ಇಲ್ರಿ. ಹಲೋ
ಹೇಳ್ರಿ
ಹಲೊ ರೀ ಇ ಅಂಗಾರಿ ಮೊನ್ನೆ ಬೆಂಗ್ಳೂರ್ ಹೋಗಿದ್ವಲ್ರಿ ಮಟ್ಟ ಕ್ಲೀನಿಂಗ ಮಾಡಿಲ್ರಿ ಅಲ್ಲೆಲ್ಲಾ. ಎಲ್ಲಾ ಪರಿಸರ ಎಲ್ಲಾ. ನಾಶ ಆಗಿಬಿಟ್ಟೈತ್ರಿ ಒಂದ್ ಮಳೆ ಬಂತ ಅಂದ್ರ ಒಳ್ಳೆ ನೀರ್ ಒಳ ಚರಂಡಿ ಮುಖಾತ್ರು. ಹೋಗಕ ದಾರಿಲ್ರಿ ಅಷ್ಟೆಲ್ಲಾ ಆಳವಾಗಿ ತೆಗ ತೆಗ್ದ್ ಬಿಟ್ರಿ ಅಲ್ಲೆಲ್ಲ.
ಹಂಗ ಇ ಹೋಗಿದ್ರಿಲ್ಲ ಅದಪ್ಪ ಅದು ವಿಧಾನಸೌಧ.
ಯಾವ್ದ್ರ.
ವಿಧಾನಸೌಧ.
ಹ್ಮ್ ಹುನ್ರಿ ಹೋಗಿವ್ರಿ ಹ್ಮ್ ಹೋಗೀವ್ರಿ ವಿಧನ್ಸೌದಕ್ ಹೋಗಿದ್ವಿ. ಎಲ್ಲಾ ಅಡ್ಡಾಡಿ ಏನ ರಿ.
ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ರಿಂಗ್ ರೋಡ್.
ಏನ್ ರೀ.
ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡು ರಿಂಗ್ ರೋಡು.
ಹಾ ಎಲ್ಲ ಹೋಗಿವವ್ರಿ ಲಿಂಗ್ ರೋಡ್ ಹೋಗಿವವ್ರಿ. ಕುವೆಂಪು ನಗರ ರಾಜಾಜಿ ನಗರ ಎಲ್ಲಾ ಹಯ್ ಅಡ್ಡಾಡ್ ಬಂದವಿ ನೋಡ್ರಿ ಬೆಂಗ್ಳೂರಗ್.
ಸ ಬೆಂಗ್ಳೂರು.
ಬೆಂಗ್ಳೂರು ನನ್ ಲೆಕ್ಕಕ್ಕ ಅನ್ಸಿದ್ದ ಮಟ್ಟಿಗೆ ಅಂದ್ರ. ಬಾಳ. ಫುಲ್ ಆರಂದ ಮೆಟ್ರೋಸ ಎಲ್ಲ ಇ ಗ್ರೀನ್ ಲೈನ್. ಅವ ಎಲ್ಲೋ ಲೈನ್ ಅಂತ ಹೇಳಿ. ನಮ ನಾವ ಏನ್ ಸರ್ಕಾರಕ್ ಮನವಿ ಮಾಡೋದಂದ್ರ ನೆಕ್ಟ್ ಬರೋ ಜನ್ರೇಷನ್ ಬಾಳ ಕಷ್ಟ ಆಗುತ್ತತ್ ನೋಡ್ರಿ ಬೆಂಗ್ಳೂರ ಆಕ್ಸಿಜನ್. ಪ್ರಾಬ್ಲಮ್ ಎಲ್ಲ. ಅದ ಅವೆಲ್ಲಾ ಬಾಳ ಪ್ರಾಬ್ಲಮ್ ಆಗತ್ರಿ.
ಹ್ಮ್. ಮತ್ತೆ ನಾವ ಬೆಂಗ್ಳೂರ್ ಬಿಟ್ಟ ನಿಮ್ ಊರ್ ಬಗ್ಗೆ ಹೇಳ್ರಿ.
ಹ ನಮ್ಮೂರ್ ಎಲ್ಲಾ ಸುಂದರವಾಗಿ ಐತ್ರಿ ಪಾರ್ಕ್ ಐತ್ರಿ. ನಮ್ಮೂರಗ ಎಲ್ಲಾರಿ. ಎಲ್ಲಾ ನಿಮ್ಗೆ ಯೋಗ್ಯ ದರದಲ್ಲಿ ಸಿಗ್ತವ್ರಿ ಎಲ್ಲಾ ಮೆಟೀರಿಯಲ್ಸ್.
ಮತ್ತೆ ನಿಮ್ಗೆ ಯಾವ ಏನಾರ ತಗರಿ. ನಮ್ಮೂರಾಗ ಎಲ್ಲಾ. ಹ ಕಡಿಮೆ ದರದಲ್ಲಿ ಸಿಗ್ತಾವ್ರಿ ಅದೇ ರೀ ಪ್ರತ್ಯಾಗಿ ನಮ್ಮೂ ಹನ್ರಿ.
ಹಾ ರೀ. ಹಾ ಹೇಳ್ರಿ.
ಹ ಮತ್ತೆಲ್ಲ ಇದು ಮಲೈಮ್ ಗುಡಿ ಅಂತ ಐತ್ರಿ ನಮ್ಮೂರಾಗ. ವರ್ಷಕ್ಕೊಂದ್ ಜಾತ್ರೆ ಆಗತ್ರಿ ಅ್ರ ಫುಲ್ ಐತಿಹಾಸಿಕ ಸ್ಥಳ ಐತ್ರಿ ನಮ್ಮೂರಾಗ ಒಂದು. ಒಂದು ನಮ್ೂರ್ ಪಕ್ಕನ ರೀ ಮೂರ್ ನಾಲ್ಕು ಕಿಲೋಮೀಟರ್ ಹೋದ. ಹಾ ಹೌದಾಳ್ರಿ ಅದು ಬಾಳ ಇದೈತ್ರಿ ವಿಶೇಷ ಐತ್ ಅದರ್ದ. ನಮ್ಮೂರ್ ಪಕ್ಕನ ರೀ ನಾಕ್ ಕಿಲೋಮೀಟರ್ ಹೂನ್ ರೀ ಹದ್ ನಮ್ಮೂರ್ ಪ